ಸಿದ್ಧಾರ್ಥ
ಏನ್ ನಡಸಿದ್ರ ವೆಂಕಟೇಶ್
ಏನಿಲ್ಲ ನೋಡಿ ಸುಮ್ನೆ ಕೂತಿದ್ದೆ ಸ್ವಲ್ಪ ನಿಮ್ಮ್ನೆೆನಪ ಆ್ತು ಬಂದೆ ಅದಕ್ಕೆ ಫೋನ್ ಹಚ್ಚ ನಿಮ್ಗೆ ಕರೆ ಮಾಡಿದೆ ಹ್ಮ್ ಆರಾಮಿದ್ದೇನೆ ನಾನ್ ಮಾತ್ರ ನೀವು ಆರಾಮಿದೀರಲ್ವಾ
ಹಾ ಆರಾಮ ಇದೇವಿ ನೋಡಿ
ಹಾ ಏನ್ ಮಾಡ್ತಾದೀರ ನೀವು
ಏನು ಇಲ್ಲ ನೋಡ್ರಿ ಸುಮ್ನೆ ಫೋನ್ ಹೊೋಡ್ತಾ ಕುತಿದ್ದೆ
ಹ ಹಾ ಅಂದ್ರೆ ಪಫೋನನು ಚಲ ಚಲ್ತಿ ಮಾಡ್ತಿದ್ರ
ನಾಪ್ಪನ್ನನ್ನು ಚಾಲ್ಸ ಮಾಡಿ
ಹ ಹಾ ನ್ತ್ತುಪ್ಪನ್ ನ್
ಏನ್ ನೋಡ್ತಿದ್ದೀರಾ ಫೋನ್ಲ್ಲಿ ಎನ್ ಕೇಳ್ತಿದೀರಾ
ಹೌದುೌದು ನಿಮ್ಮ ನಿಮ್ಮ್ದು ಫೋನಲ್ಲಿ ಏನ್ ಮಾಡ್ತಾ ಇದ್ರಿ ಏನ್ ನೋಡ್ತಾ ಇದರು
ನಾವು ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅನ್ನು ನೋಡ್ತಾ ಕುಳಿತಿಕಟಿದ್ದೆವು
ಹ್ಮ ಹ್ಮ
ನೀವು ಫೋನ್ ಹಚ್ಚಿದ್ದೀರಿ ಹ ಹ ಇದಿದೆ
ಹೌದು ಆರಾಮದೆೇನೆ ನಾನು ನೀವ ಆರಾಮಿದೀರಲ್ವಾ
ಹಾ ಆರಾಮ ಇದೀವಿ ನೋಡು ಊಟ ಆಯ್ತಾ
ಹೌದು ಊಟ ನಮ್ದು ಆಯ್ತು ನಿಮ್ದು ಊಟ
ಆಯ್ತು ನೋಡಿ ಏನ್ ಮಾಡಿದಿದೀರಾ ಊಟಕ್ಕೆ
ಊಟಕ್ಕೆ ನೋಡಿ ತತ್ತಿ ಅನ್ನ ಅಂತ ಗೊತ್ತಲ್ವಾ ತತ್ತ ಅನ್ನ ನಿಮ್ಗೆ ಗೊತ್ತಿರ್ಬೇಕು
ಹಓ ಗೊತ್ತು ತತ್ತ ಅನಾ ನಮಂಬಲ್ಲಿ ಬುಧವಾರಕ್ಕಂಬೆ ಮಾಡ್ತಾರೆ ತ ನ್ನ
ಹೌದು ಚಲೋ ಮತ್ತೆ ಕೆಲ್ಸ ಮಾತ್ರ ಚಲೋ ಮಾಡ್ತೀರಾ ನೀವು ನಿಮ್ಮ ನಿಮ್ಮ ವಸ್ತಿ ನಿಲಯದಲ್ಲಿ ಮಾಡ ಮಾಡಲ್ವಾ
ವಸತಿ ನಿಲಯದಲ್ಲಿ ಇರೋದು ನಾವು
ಹ ಹಾ ಅಂದ್ರೆ ಚಲೋ ಮತ್ತೆ ಮತ್ತೆ
ಹ್ಮ್
ಹ
ಹೂ ಮತ್ತೆ ಮತ್ತೆ ಇದು. ನಿಮಗೆ ಇವರು ಗೊತ್ತಲ್ವಾ ಅವ್ರ ಹೆಸರೇನು. ಡಾಕ್ಟರ್ ಬಾಬ ಸಾಹೇಬ್ ಅಂಬೇಡ್ಕರ್ ಅವರು
ಹಾ ಗೊತ್ತು.
ಸಂವಿಧಾನದ ಶಿಲ್ಪಿ ಅಂತೆ ಹೆಸರು ಹೆಸರುವಾಸಿಯ ಅವ್ರದು. ಸಂವಿಧಾನದ ಶಿಲ್ಪಿ ಅಂದರು.
ಹು ನಾವು ನಮ್ಮ ತಂದೆಯವರು ಸಂವಿಧಾನ ಶಿಲ್ಪಿ ಎಂದು ಅವರನ್ನು ಕರೆಯುತ್ತೇವೆ. ತ್ತಾ
ಹೆಸರನ್ನು ನಮ್ಮ ತಂದೆಯವರು ನಮ್ಮ ಹೌದು ಸಿದ್ಧಾರ್ಥ್ ಸಿ ಬೋಧಿ ಅಂತ ಅಲ್ವಾ ನಿಮ್ಮದೇ ಹೆಸರು.
ಹ ನನ್ನ ನನ್ನ ಹೆಸರು ಸಿದ್ಧಾರ್ಥ ಬೋದಿ ಪೂರ್ಣ ಹೆಸರು ಬಂದ್ಬಿಟ್ಟು.
ಹಾ ಹಾ ಹಾ ಹೌದಾ..
ನಮ್ಮ ಸರ್ ನಮ ಸರ್ ನೇಮ್ ಬಂದ್ಬಿಟ್ಟು ಶಿಲ್ಪಿ ಅಂತ.
ಹೌದು ಸಿದ್ಧಾರ್ಥ ಬೋದಿ ಶಿಲ್ಪಿ ಅಂತಲ್ವಾ ನಿಮ್ಮ್ ಹೆಸರು.
ಹೌದಾ ಹೌದು ಹೌದು ಹ್ಮ್
ಅಕ್ಕೋರೆ ನಿಮ್ಮ ಹೆಸರು ನಿಮ್ಮ ಹೆಸರಿನಲ್ಲಿ ಶಿಲ್ಪಿ ಇದೆ ಅಂದ್ರೆ ನೀವು ಹ್ಮ್ಮ್. ಇವರ ಅಂಬೇಡ್ಕರ್ ಅವರ ಅಂದ್ರೆ ಅಂಬೇಡ್ಕರ್ ಅವರ ನಿಮಗೆ ದೇವ್ರು ಅಂತ ಹೌದಲ್ವಾ..
ಹಾ ನಮ್ಗೆ ಅವ್ರೇ ದೇವರ್ ನೋಡಿ.
ದೇ ಚಲೋ ಕರೆ ಕರೆ ಹೌದು ಅವರು ಅವ್ರಂತ ಮನುಷ್ಯರೇ ಎಲ್ಲಿ ಇಲ್ಲ. ನನ್ ನೋಡಿ ಹೌದು. ಇಲ್ಲ ಭಿಕ್ಷೆ ಅಂತ ಏನಿಲ್ಲ ಅಂದ್ರೆ ಅವರು ದೇವರ ಅಂತ ಮನುಷ್ಯ. ಛೇ ನಾನು ಹೇಳ್ತೇನೆ ಅಲ್ಲಿಗೆ ಮಾತ್ರ ಕರಿ. ಪಾಪ ಅವರು ಅವರು ಅವ್ರೂ ಪಟ್ಟಂತಾ ಕಷ್ಟ ನೀವು ಪಡಬೇಡಿ ಅಂತ.. ಅವರು ಪಾಪ ಮಾಡಿದ್ದಾರೆ ಏನ್ ಮಾಡೋದು ಹೇಳಿ ಅವ್ರಂತಾ ಅವರು ನೋಡಿ ಅವರು ಉದ್ಯೋಗಕ್ಕೆ ಅಂತಾ..
ಬೇರೆ ದೇಶಕ್ಕೆ ಹೋಗಿರುತ್ತಾರೆ.
ಹೌದೌದು ಹೋಗಿದ್ದರಲ್ವಾ ಹೌದು. ಹೌದು ಹೋಗಿರ್ತರಾ ಹಾ
ಅವರು ಹೋಗಿದ ಆ ಸಮಯದಲ್ಲಿ ತ ತ ನಮ್ಮ ಸ್ವಂತ ಮಗನಾದಂತ ರಾಹುಲ್
ಹಾ ಹಾ ರಾಹುಲ್ ಹಾ ಹೌದಲ್ವಾ ಹಾ
ಓ ಓ ಓ ತೀರಿಕೊಳ್ತಾರೆ.
ಪಾಪ ಹಂಗಾಗಬಾರದಾಗಿತ್ತು ಪಾಪ.. ಈ ಭಾರತದಿಂದ ಆರ್ತದೆ ಅಲ್ವಾ ಹೌ
ಸಾಹೇಬರೇ ನಿಮ್ಮ ಮಗ ಅವರು ತೀರಿಕೊಂಡಿದ್ದಾರೆ ಬಂದು ಅ ಸಂಸ್ಕಾರವನ್ನು ಮಾಡಿ ಕೊಡಿ ಎಂದು
ಬಾಲಶೇಖರ ಮುಖಾಂತ ತಿಳಾರೆ ದೂರದ ವಾಣಿಯ ಮುಖಾಂತರ ಹೇಳ್ತಾರೆ.
ಹಾ
ಹಾ ಹ
ಅದನ್ನು ಕೇಳಿದ ಬಾಬಾ ಸಾಹೇಬ್ರವರು. ಒಂದು ಎರಡು ನಿಮಿಷಗಳ ಕಾಲ ಮಾತನಾಡದೆ ನಿಲ್ಲುತ್ತಾರೆ.
ಮೌನ ಚಾ ಅಂದ್ರೆ ಸುಮ್ನೆ ನಿಂದರ್ತಾರೆ ಹಾ.
ಸುಮ್ಮ್ನೆ ನಿಲ್ಲುತ್ತಾರೆ ಅದನ್ನು ನೋಡಿದ ದ ಬ್ರಿಟಿಷ್ ವ್ಯಕ್ತಿಯೊಬ್ಬರು ಕೇಳುತ್ತಾರೆ. ಬಾಬಾ ಸಾಹೇಬರ ಏಕೆ ನೀವು ಇಷ್ಟೊಂದು ಬೇಸರವಾಗಿ ಕುಳಿತುಕೊಂಡಿದ್ದೀರಾ ಎಂದು ಕೇಳಿದಾಗ ಬಾಬಾ ಸಾಹೇಬರು ಹೇಳ ತಾರೆ ನನ್ನ ಮಗನು ಜೀವವನ್ನು ಬಿಟ್ಟಿದ್ದಾರೆ. ಎಂದು ಕರೆ ಬಂದಿದೆ ಎಂದು ಅವರಿಗೆ ಹೇಳುತ್ತಾರೆ.
ಹಾ ಹೌದು ಹೌದು ಹಾ ಹಂಗ ಹೇಳ್ತಾ
ಹ್ಮ ಅವಾಗ ಕೇಳಿದ ಅವಾಗ ಬ್ರಿಟಿಷ್ ವ್ಯಕ್ತಿ ಹೇಳತ್ತಾರೆ. ಬಾಬಾಸಹೇಬರಿಗೆ ಬಾಬಾಸಹೇಬರ ನಿಮ್ಮ ಮಗನ ಅಂತ್ಯಕ್ರಿಯೆಯನ್ನು ಮಾಡ ಮಾಡಲು ನೀವು ಹೋಗುವುದಿಲ್ಲವೇ ಎಂದು ಕೇಳಿದಾಗ ಬಾಬಾ ಸಾಹೇಬರು ಹೇಳ
ಏನಂತ ಏನಂತ ಹೇಳ್ತಾರೆ ಸ್ವಲ್ಪ ನಮ್ಗೆ ವಿವರವಾಗಿ ಹೇಳಿರಲ್ಲ.
ಹ್ಮ ನೋಡಿ ಸತ್ತಿರೋದು ನನ್ನ ಒಬ್ಬ ಮಗ.
ಹಾ
ಹ್ಮ ನನ್ನ ಈಗ ಅಂತ್ಯ ಸಂಸ್ಕಾರ ಮಾಡಲು ಹೋದರೆ ನನ್ನ ವಿದ್ಯಾಭ್ಯಾಸ. ಅರ್ಧಕ್ಕೆ ನಿಲ್ಲುತ್ತದೆ.
ಪಾಪ ಹೌದು ಹೌದು ಹಾ. ನಾನು ಮಾಡಬೇಕಾದ ಕೆಲ್ಸವನ್ನು ಮಾಡಕಬೇಕಾದರೆ ನಾನ ಈಗ ಹದ್ರ ತುಂಬಾ ಹೌದುದು. ಆ ಕಾರಣದಿಂದ ಒಬ್ಬೊಮ್ಮಗ ಸತ್ತ ಇರ್ಬೋದು ಆದ್ರ ಲಕ್ಷಾಂತರ ಆಸೆ ಅಂದ್ರೆ ಇದು ಇಟ್ಟಿದ್ದಾರೆ ಅಂದ್ರೆ ಭರವಸೆ ಇಟ್ಟಿದ್ದಾರೆ.
ಭರವಸೆ ಇಟ್ಟಿದ್ದಾರೆ ಆ ಮ ಆ ಲಕ್ಷಾಂತರ ಮಕ್ಕ ಭರವಸನ್ನ ನಾನು. ಹಾಳು ಮಾಡಲು ಬಯಸುವುದಿಲ್ಲವೆಂದು ಬ್ರಿಟಿಷ್ ವ್ಯಕ್ತಿಗೆ ಹೇಳಿದ್ದಾರೆ. ಅದನ್ನು ಬ್ರಿ ಕೇಳಿದ ಬ್ರಿಟಿಷ್ ವ್ಯಕ್ತಿಯು ನಿಮ್ಮ ಈ ಯೋಚನೆಗೆ ನನಗೆ ಮಾತೆ ಬರುತ್ತಿಲ್ಲ ಎಂದು ಹೇಳುತ್ತಾರೆ.
ಯೋಚನೆಗೆ ಮಾತೆ ಬರುವುದ ಕಾರಣಕ್ಕಾಗಿ ಅವರು ಅವರಿಗೆ ದೊಡ ಸ ತಿ ಇದು ಇದು ತಲೆ ಬಗ್ಗಿಸಿ ನಮಸ್ಕರಿಸಿ ನೀವು ಬಹಳ ದೊಡ್ಡ ವ್ಯಕ್ತಿ ಎಂದು ಹೇಳ್ತಾರಲ್ಲ ಹೌದಲ್ವಾ. ಹ ಜಗತ್ತಿನಲ್ಲಿ ಅತಿ ದೊಡ್ಡವಾದ ಹೌದು ಬಾರ ಬಾರ ಭಾರತದಲ್ಲಿ ಅತಿ ದ ಅಂದ್ರೆ ಭಾರತದಲ್ಲಿ ಅಷ್ಟೇ ಅಲ್ಲ ಬಹ ಹೊರ ದೇಶದಲ್ಲೂ ಕೂಡ. ಜಗತ್ ಹೊರ ದೇಶ ಹೊರ ದೇಶದಲ್ಲೂ ಕೂಡ ಭಾರತ್. ಸಂವಿಧಾನವನ್ನೇ ಉಪಯೋಗಿಸತಾರೆ ಯಾಕಂದ್ರೆ. ಈಗ ಭಾರತ ಒಂದೇ ಒಂದೇ ಇದರಿಂದ. ಇದ ಆಗಿಲ್ಲ ಅಂದ್ರೆ ಒಂದೇ ಇದರಿಂದ ಆಗಿಲ್ಲ ಎಲ್ಲ. ಎಲ್ಲ ಎಲ್ಲ ಎಲ್ಲಾ ಇದರಿಂದ. ಎಲ್ಲಾ ಅಂದ್ರೆ ಫ್ರೆಂಚು ಡಚ್ರು ಎಲ್ಲ ಎಲ್ಲಾ ಕಾನ್ಸ್. ಟ್ಯೂಷನ್ನ್ನು ತಗೊಂಡು ತಗೊಂಡು ಮಾಡಿದ್ದಾರೆ ನೋಡಿ.
ನೋಡಿ. ಈ ಸವಿಧಾನ ಬರೆಯಲು ನ ಭಾರತದವರಿಗೆ ನಾಲ್ಕು ಜನರಿಗೆ. ಅವಕಾಶ ಸಿಕ್ಕಿರುತ್ತದೆ ಹೌದಾ ಹ ನಾಲಕ್ಕು. ಜನರಲ್ಲಿ ಬಾಬಾ ಸಾಹೇಬರವರು ಒಬ್ಬರಾಗಿರುತ್ತಾರೆ.
ಹೌದು ಬಾಬಾ ಸಾಹೇಬರ ಅವರೇ ಅವರೇ ಬರೆದಿದ್ದಾರೆ ಅಂತ ನಮಗೆ.
ನೋಡಿ ಹುಳಿಕಿದ ಮೂರು ಮೂವರು ಏನ್ ಮಾಡುತ್ತಾರೆ ಅಂದ್ರೆ ನಮಗೆ ಇದರಗೆ ಬಯಲಿ. ಟ್ರಸ್ಟ್ ನಮಗೆ ಅಷ್ಟೊಂದು ಆಸಕ್ತಿ ಇಲ್ಲ.
ಇಲ್ಲ ಹಾ.
ಹಾ ಬಾಬಾ ಸಾಹೇಬರು ಏನ್ ಮಾಡುತ್ತ. ತರೆ ಈ ಈ ಸವಿಧಾನವನ್ನು ನಾನು ನು ಅವರು ಸುಮಾರು ನು. ನೂರ ತೊಂಬತ್ತೇಳು ದೇಶಗಳನ್ನು ಸುತ್ತಾಡುತ್ತಾರೆ. ಹ ನೂರ ತೊಂಬತ್ತಏೇಳು ದೋಶಗಳ ದೇಶಗಳನ್ನು ಸು. ತ್ತಾಡಿ ಆಹ ದೇಶದಲ್ಲಿ ಯಹ ಏನೇನು ಕಷ್ಟಗಳಿವೆ. ಯ ತರಹದ ಕಷ್ಟಗಳನ್ನು ಜನರು ಅನುಭವಿಸುತ್ತಿದ್ದಾರೆ. ಯಾವ ಯಾವ ತರಹದ ಕಾನೂನು ರೂಪಿಸಬೇಕೆಂದು ತ. ಯೋಚನೆ ಮಾಡಿ. ಜಗತ್ತಿನಲ್ಲಿ ಅತಿ ದೊಡ್ಡಾ ಆದ ಸವಿಧಾನವನ್ನು ಬರೆದಿದ್ದಾರೆ ನೋಡಿ. ಅಂಬೇಡ್ಕರ್ ಹ್ಮ್.
ದೊಡ್ಡ ಕೆಲಸನೇ ಮಾಡಿದ್ದಾರೆ ಡಾಬ್ಟ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು. ಬಹಳ ಜಗತ್ ಪ್ರಸಿದ್ಧಿ ಮತ್ತು ಅವರು. ದೊಡ್ಡದಾದಂತ ಕೆಲಸ ಮಾಡ್ತಾರೆ ಅವರು ಮಾತ್ರ ಬಹಳ. ಅವರ ಮೇಲೆ ಬಹಳ ನನಗೆ ಮಾತ್ರ. ಬಹಳ ಅಭಿಮಾನ ಮತ್ತು ಅವರ ಮೇಲೆ ಮ್. ನಾನೇ ಒಂದು ಪುಸ್ತಕ ಬರೆಯಲೆ ಪಾಪ ಅವರ ಪಾಪ ಚರಿತ್ರೆ ಬಗ್ಗೆ. ಅಂತ ಇದೆನೆ ನೋಡಿ ನಾನು.
ಬರಿರಿ ಬರಿರಿ.
ಪಾಪ ಅವ್ ಅವ್ರ ಅವ್ರನ್ನು ನನ್ನ ಛ್. ಭಾಗದ ದೇವರೆಂದೇ ನಾನು ಇದೆನೆ ನೋಡಿ ಅವರನ್ನು.
ಹ್ಮ್.
ಯಾಕಂದ್ರೆ ಅವರು ಮಾಡಿದಂತ ಕೆಲಸ ಒಂದಲ್ಲ ಎರಡಲ್ಲ ಬಹಳ ಬಹಳ. ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಅವರು ಮಾತ್ರ.
ಹ್ಮ್. ಈಗ ಬರಿ ಅಂದ್ರೆ ಯಾರ್ ಕೈಲನುೂ ಆಗೋದಿಲ್ಲ ಸ್ವಾಮಿ ನೂರ ತೊಂಬತ್ತೆಳು ದೇಶಗಳನ್ನು. ಸುತ್ತಿ. ಅಲ್ಲಿನ ಇರುವಂಥ ವಿಷಯಗಳಗಳನ್ನು ತಿಳಿದುಕೊಂಡು ಬರೆಯೋದಂದ್ರೆ ಸುಮ್ನೆನಾ.
ಹೌದ ಇದು ಮಾತ್ರ ಆಗದ ಕೆಲಸ.
ವಿಷಯ ಅಲ್ಲ ಅದು.
ಹೌದು ಇದು ಮಾತ್ರ
ಹ್ಮ
ಸಾಧಾರಣದ ಸಾಧಾರಣದ ವಿಷಯವು ಏನ ಅಲ್ಲ ಅದು ಯಾಕಂದ್ರೆ ಅವ್ರ ಅವರು ಮಾತ್ರ ಬಹಳ
ಹ್ಮ್
ಅವ್ರಿಗೆ ಸಿಗ ಅವರು ಬಹಳ ಡಿಗ್ರಿ ಮಾತ್ರ ಬಹಳ ಮಾಡಿದ ಇದಾರೆ ಅವರು ಮಾತ್ರ ನಮ್ಮ ಕೈಯಲ್ಲಿ ಒಂದ್ ಒಂದು ಆಗ್ತಾ ಇಲ್ಲ ಅವರು ಎಷ್ಟು ಮಾಡಿದಿದ್ದಾರೆ ಅದು ನನಗೆ ನೆನಪಿಲ್ಲ ಬಹಳ ಬಹಳ ಮಾಡಿದ್ದಾರೆ ಡಿಗ್ರಿ ಅಂದ್ರೆ ನಿಮಗ್ ಗೊತ್ತಿರ್ಬೇಕಲ್ವಾ ಬಹಳ ಬಿ ಕಾಂಬಿ ಎಸ್ ಸಿ ಬಿ ನಮ್ ಕೈಲಿ ಒಂದೇ ಮಾಡ ಒಂದೇ ಮಾಡ್ತಾ ಆಗ್ತಾ ಇಲ್ಲ ನಮ್ಮ್ ಕೈಯಲ್ಲಿ
ಹೌದು ಏನು ಇಪ್ಪತ್ತೊಂದು ಡಿಗ್ರಿ ಏನು ಅನಸ್್ತ ಅಲ್ಲಾ
ಎಷ್ಟು ಗೊತ್ತಿಲ್ಲ ಕಂಡ ಪಟ್ಟಿದ್ದಾವ ಅವ್ರು ಅವರ ಅವರ ಡಿಗ್ರಿ ಕೇಳೋಕ್ಕೆ ಅದೇನ್ ಗೊತ್ತಿಲ್ಲ ನಮ್ಗೆ ಆಗ್ತದೆ ಆಗ್ತದೆ ನಮಗು ನೋಡಿ ನಮ್ಗೆ ಅವ್ರದ ಡಿಗ್ರಿ ನೆನಪಿಟ್ಕೋಳಕ್ ಆಗ್ತಿಲ್ಲ ಅವ್ರು ಓದಿ ಎಷ್ಟು ಸಾಧ್ನೆ ಮಾಡಿರ್ಬೇಕು ಹಕೋದು ಹೇಳಿ ನಮಗೆ ಹೌದಲ್ವಾ ನಮ್ ಕೈಗೆ ಎಷ್ಟ ಅದಾವಂತೆ ಅದೇ ಗೊತ್ತಿಲ್ಲ ನಮ್ಗೆ
ಹೌದು ಕಖರೆ ನೋಡಿ
ನೋಡಿ ಅವರಂತ ಸಾಧನೆ ಅವರಂತ ತಾವ್ ಉಮ್ಮ ಸು ಹೌದು ನಡಿ
ಗಳನ್ನು ಮುಗಿಸಿದಾರಂತೇನು
ಚಲೋ ಮತ್ತೆ ಪಾಪಾ ಬಹಳ ಅವರು ಅಂತ ಕಷ್ಟಪಟ್ಟಂತ ವಿದ್ಯಾರ್ಥಿ
ಇಷ್ಟು ಜನರಗೋಸ್ಕರ ಸಂವಿಧಾನ ಬರುದರು ಆದ್ರೆ ಅವರ ಅವರು ಮರಣ ಹೊಂದಿದ ನಂತರ ಅವರಿಗೆ ಸಮಾಧಿ ಮಾಡಲು ಜಾಗ ಸಹಿತ ಕೊಟ್ಟಿಲ್ಲ ನೋಡಿ ನಂಬಲ್ಲಿ
ಪಾಪ ಅಂತ ಅಂತ ನನ್ ಮಕ್ ಮಳಿದ್ದಾರೆ ನೋಡಿ ನಮ್ಮ ಭಾರತ ದೇಶದಲ್ಲಿ ಬಹಳ ನೀಚ ನೀಚವಾದಂತ ವ್ಯಕ್ತಿಗಳಿದೆ.
ಹ್ಮ್
ಸ್ವಲ್ಪ ಕೆಲ್ಸ ಇದೆ ಆಮೇಲೆ ಅಸ್ತೇನೆ ಆಯ್ತಾ
ಹಾ